ಏನ್ ಮಾಡತಿ
ಮೆಂತಿಲ್ಲ ಅಲೇ ಓದ್ಕತಿದ್ದೆ
ಹಲೋ
ಹಲೋ
ಮಾತಾಡ್ಲಿ ಕೇಳ್ತಿಲ
ಓದ್ಕಂತಿದ್ದೆ ಅಂದೆ
ಏನ್ ಓದತಿ ಎಷ್ಟೊಲ್ಲಿ
ಮೊಡೂಲ್ ತ್ರಿ
ಹ
ಮೊಡ್ಯೂಲ್ ತ್ರೀ
ಮಾಡಲ್ ಒನ್ ಟು
ಒನ್ ಟು ತ್ರೀ
ಮೊಡಲು ಒನ್ ಟು ಇದೆ ಹಾ ಮಾಡಲ್ ತ್ರಿ ದಾಗ ಏನೇನ್ ಹೋದತೆ
ಎಲ್ಲದೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋದು ಎಲ್ಲದು
ಆ ಮಾಡುಲ ತ್ರಿದಾಗ ಹೀಪ್ ಅಲ್ಗಾರೀದಮ ಓದ ಲೇ ಮನ್ನೇ ಕೇಳಿದ್ ನೋಡ ಅದನ
ಹೀಪ್ ಅಲ್ಗಾರೀದಮ ಹಾ ಅದೇ ಓದ
ಕೇಳಿದ್ದ ಅದ ಇದ್ರಾಗೈತ್ ನೋಡ ಓದ ನನಗ ನಿನ್ ತೆಕ್ಕಿದ್ರ ಕಳ್ಸ ನನಗ
ಹಾ ಹಾ
ಏನ
ಅಡ್ಡಿಲ್ಲ ಅಡ್ಡಿಲ್ಲ ಕಳಿಸ್ತೇನಿ ಕಳಿಸ್ತೇನಿ ಇದು ಇದ್ರದು ಬರುದ ಬಾಟೋಮ ಅಪ್ ಹೀಫಿಂದು
ಟಾಪ್ ಡೌನ್ ಹ ಹಿಪಿಂದ ಅಲ್ಗುರೀದಮ್ಮ ಅಲ್ಗುರಿದಮ ಕೇಳುದರಾ ಅಂತಿ
ಕೇಳ್ತಾರ ಅಲ್ಗುರೀದಮ್ಮ ಟೈಮ್ ಎಫಿಸಿಯನ್ಸಿ ಯಾಡು ಕೇಳ್ತಾರ
ಹ್ಮ್ ಹಿಪ್ಸರೂಟಿಂದು ಅಲ್ಗುರೀದಮ ಎಲ್ಲೆ ಆದ ಲೇ
ಏ ಕ್ವಿಚಾರ್ಟ್ ಅಲಗಾರಿದಮ್ಮ ಪೂರ್ತಿ ಇಲ್ಲ
ಹಾ
ಅದನು ಮನ್ನೇ ಲ್ಯಾಬ್ನಾಗ ಓದಿ ಗೊತ್ತತಿ
ಕೂಡನ
ಮನ್ನೇ ಓದಿದ್ದ್ ಫಂಕ್ಷನ್ ಅದನ್ ಗೊತ್ತತಿ ಪಂಕ್ಷಣ ಇಫ್ ಐ ಈಕ್ವಲ್ ಟು ಹಿಂಗ್ ಐತಲ ಅವನು ಒದಕೊ ಬಾ ಅವನ ಬರಿ
ಅಷ್ಟೇನಾ
ಇದು ಒಂದ್ ಬರಿ ಆಮೇಲೆ ಎಫಿಷಿಯನ್ಸಿ ಹೊದ್ಕೊಂಬಾ
ಎಫಿಶಿಯನ್ಸಿ ಹಾ ಹಾ ಹಾ
ಈ ಮೂರನೇ ಮಾಡುಲ ಒಂದ ಓದಿದಿ ಮತ್ತೆ ಯಾವ್ಯಾವ ಓದಿದಿ
ಮೂರನೇ ಮಾಡುಲ್ ಒಂದ ಓದೆನಿ ಐದನೇ ಮಾಡುಲಲ್ಲಿ ಇದು ಅಂದರೆ ಎಂತದಾ ಹ್ಮ ಇದು ಮೇ ಇದು ಮಾಡುಲು ಎಂತ ಮಾಡುಲ ಅದು ಮಾತ್ರ ತ ನೋಡೋಣ ಅಷ್ಟೇ ಏನ ಕ್ಯಾಲ್ಕುಲಷನ್ ಹ ಕ್ಯಾಲ್ಕುಲಷನ್
ಹ ಆಮೇಲೆ ಎಲ್ಲ ಯಾವ್ಯಾವ ಕ್ಯಾಲ್ಕುಲೇಷನ್ ನೋಡುದಿಲ್ಲ ಒ ಒಷ್ಟುರದ್ದು ಟೈಮ್ ಎಫಿಷಿಯನ್ಸಿ ನೋಡಕೋ
ಹಾ ಟೈಮ್ ಟೈಮ್ ಎಫಿಷಿಯನ್ಸಿ ಹಾ ಕೇಳನೋ ಅವ
ಒಂದ್ ಮಾರ್ಕ್ಸ್ ಹಿಂಗ ಕೊಡ್ತಾರ ಸೂಳೆ ಮಕ್ಕಳು ಅದಕ್
ಓಹೋ ಹಂಗ ಹ್ಮ ನಂದಿ ಏ ಇದರದ ಬಾಟ್ ಅಪ್ ಇದ ಎಂತದೆ ಟೈಮ್ ಕಾಂಪ್ಲೆಕ್ಸಿಟಿ
ಎಲ್ಲಾ ಆನ್ಲೈನ್ದಾಗ ಹಾಕ ಲೇ ಎಲ್ಲಾ ಸಿಗತತಿ
ನೋಡಿದೆ
ಏನ್ ಐತ ಇದನ್ ನೋಡ ಅಲ್ಲಿ ಮನ್ನಿ ಇದನ್ ಬಿಟ್ಟಾರಲ್ಲ ಅದನ್ ನೋಡ ಚೆಕ್ ಮಾಡಿ ಏನ ಇದನ್ ಬಿಟ್ಟಾರ ಗೊತ್ತತಿ ಬ ಹ ಸ್ಕೀಮ ಬಿಟ್ಟಾರಲ್ಲ ಸ್ಕೀಮನ್ಯಾಗ ಇರತ್ತತಿ ನೋಡ
ಹಾ ಹಾ ನೋಡಿದೆ ಅದರಲ್ಲಿ ಎನ ಅಂತಿತ್ತು ಅಷ್ಟೇ
ಅದನ್ನ ನೋಡುವ ಅದ್ರಾಗಿದಿದ್ದ ಮಾಡ ಹಾ
ಈಗ ಇದು ಎರಡನೇ ಮಾಡುಲಲ್ಲಿ ಇಂಪಾರ್ಟೆಂಟ್ ಯಾವದ ಲೇ
ಈ ಈ ಯಾಡನೆ ಮಾಡುಲ್ದಾಗ ಏನೇನ ಐತಿ ಹೇಳ ನಂಗ ನಾ ಇನ್ನ ಓದಾಗಕ್ ಚಾಲು ಮಾಡಿಲ್ಲಾ
ನಾ ಎರಡನೇ ಮಾಡುಲ ಇನ್ನೂ ನೋಡಲೇ ಇಲ್ಲ ಅದಕ್ಕೆಯ ಹೇಳದೇ
ಹ ಎಡನೆ ಮಾಡುಲ್ದಾಗ ಏನೇನ ಐತಿ ಹ ಇಲ್ಲ ಟಾಪಾಲೋಜಿಕಲ್ಲು
ಹಾ
ಹ್ಮ ಅದ್ರಾಗ ಅವನ ಟೂಪಾಲಾಜಿಕಲ್ ಓದಾ
ಹಾ
ಅದನ್ ಬಿಟ್ಟು ಮತ್ತ ಏನ ಐತಿ ನೋ ಅವನ ಅವ್ವನ ಹಡ ಟಾಪಾಲಜಿಕಲ್ಲು ಸಾಕತು ನೆನಪ ಬರವತ ಲೇ ಏನೈತಿ
ಮತ್ತೆಂತದ್ದು ಇದು ಎಂತ ಅಂತರದಕ್ಕೆ
ನಿಂತ ಇದ ಏನ್ ಲ್ಯಾಪ್ಟಾಪ್ ಐತನ ನೋಡು
ಎಲ್ಲ ಲ್ಯಾಪ್ಟಾಪ್ ವಲ್ಲಿ ಅಲ್ಲಿ
ಗಪ್ಪಲೆ ಪಾ ಐದು ನೆನಪರಾ ತೋಣು ನಳ ಟಾಪಾಲಜಿ ಕಲ್ಲು ಅದು ಆಮೇಲೆ ಹಾ ಇದು ಮರ್ಸ್ ಚಾಟ ಕ್ವಿಕ್ ಚಾಟು ಮಾರ್ಜು ಕ್ವಿಕ್ಕು ಆಮೇಲೆ ಅದು ಮ್ಯಾಟ್ರಿಕ್ಸ್ ಐತ್ ನೋಡು ಡ್ರೆಸಮ್ನೆನ್ ಮೆಟ್ರಿಕ್
ಹಾ ಹಾ
ಹಾ ಅದು ಇಂಪಾರ್ಟೆಂಟ್ ಅದ
ಈಜದೇನ ಅದು
ಹ ಅದನ್ನ ನಾರ್ಮಲ್ ಮ್ಯಾಟ್ರಿಕ್ಸಿಗೆ ಆಮೇಲೆ ಡ್ರೆಸ್ ಮ್ಯಾನ್ ಮ್ಯಾಟ್ರಿಕ್ಸಿಗೆ ಕಂಪೇರ್ ಮಾಡ್ಬೇಕೆ ಹಾ ನಾರ್ಮಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ದಾಗ ಎಂಟ್ಟು ಮಲ್ಟಿಪ್ಲೈ ಆಕತಿ
ಹಾ
ಆಮೇಲಿ ಅವಂದ್ರಾಗ ಏಳ ಸಲ ಮಲ್ಟಿಪ್ಲಿಕೇಶನ್ನಕ್ದೆ
ಹ
ಅದ ಅದ ಕ್ಯಾಲ್ಕುಲೇಷನ್ ಅದನ್ನ ಎಕ್ಸ್ಪನ್ ಮಾಡ್ಬೇಕದ್ರಗ ಮತ್ತ ಅದನ್ ಬಿಟ್ಟು ಮತ್ತ ಏನೈತಿ ಟಫಲ್ಜ ಕಲ್ಲಿ ಏಡದಾವ
ಹಾ
ಇದೆ ಟಪಾಲ ಯೋಜಿಕಲ್ಲ ಟಪಾಲಿ ಜ ಕೈ ಆಡಿ ಇರ್ಬೇಕು ಹಾ ಟಪಾಲಿ ಕೈಲ್ ಆಡದಾವು ನಾಪ್ಸಾಕ್ ಒಂದೈ ಟ್ರಾವೆಲ್ ಸೇಲ್ಸ್ ಮ್ಯಾನ್ ಇರ್ಬೇಕಕ್ ಬಾಲ್ ಮಾಡಿ ಇನ್ನೊಂದು ಹಾ ಮತ್ತ ಅದನ್ ಬಿಟ್ಟು ಮತ್ತ ಏನಿಲ್ಲ
ನಾಕ್ ನೀ ಮಾಡಿಲ್ಲ ಇಲ್ಲಿ
ನಾತ ಮಡಲಲ್ಲ ಎನ್ ಎನ್ ಹೈತಿ ಹ ನಾಕ್ನ ಮಾಡ ಇಬೇಕದ ಪ್ರಿಮ್ಸಗಾರದು ಮ ಮಾಡಿ ಇಲ್ಲ ಅದು
ಹಾ ಒಂದು ನಾಲ್ಕನೇ ಮಾಡ ಎಲ್ಲಿ ಇರ್ಬೇಕದು
ಹಾ ಅವು ಹಲಗಾರದ ಮತ ನೋಡವ ಮತ್ತ
ಗ್ಂದ್ರಂತ ಹ ಹಾ ಇದರಿಲೆ ಆಯ್ತು ತೀ ಜತ ಅ ಅಮಲ್ ಕ ವಾರ್ಷಲ್ಲ್ಗೋರಿತಮ
ಮೊರ ಮಡೇಲ್ ಮುಗಸಿದೆೆ
ಮೂರನೇ ಮಾಡೆಲ್ ಆಲ್ಮೋಸ್ಟ್ ಮುಖ್ಯಸಾನೆ ಈಗ ರಾತ್ರಿ ನಾಲ್ಕನೇ ಮಾಡೆಲ್ ಹ
ನಂದು ಹಂಗ ಇವತ್ವತ್ತು ತಟ್ಟ ಎರಡು ಮಾಡ ಮುಗಿಸಸ್ಬೇಕಂತ ಇದ್ದೀನಿ ನೋಡ ಅಂಗ ಟಂಕಟ ಮಾಡಿ ಮುಗಿಸಬೇಕೇ ಮುಗಸಬೇಕ ಅಂಗ ಟಂಕಟ್ ಮಾಡಿ ಎಲ್ಲಾ
ಹ ನಾನು ಮುಗಲಿಬೇಕಂತ ಎರಡು ಮೂಡಿಲ್ಲಿ
ಯಾಡಾ ಮುಗಸುದು
ನಾಳೆ ಎರಡು ಮಾಡುದು ಮತ್ತೊಂದು ಅದು ಐದನೇ ಮೂಡಿನ ಒಂತರ ನೋಡ್ಕಳದು ಮ್ಯಾಲಜ್ ಮೇಲೆ
ಹ್ಮ್
ಅದೇ ಮಾಡುವುದ ಈಗ
ಆ
ಅದೇ ಮಾಡುದೆ ಹಂಗೆ ಮಾಡುದೆ
ಈಗ ಕ್ರಿಕೆಟ್ ಆಡಕ್ ಬಂದಿದೀನಿ ನೋಡ ಓದದ್ ಬಿಟ್ಟು ಸೊಳ್ಳೆ ಮಕ್ಕಳು ಬಿಡಂಗಿಲ್ಲ ಬಿಡಾಂಗಲ್ಲ ಪ ಇ ವಿನಿಗೆ ಹಡ್ತಾನ ಫೋನ್ ಹಚ್ಚಿಚ್ಚಚ್ಚ
ಹ್ಮ್ ಹ್ಮ ಸ ಸರ್ವೇಶ್ ಬಿಟ ಹೋಗತ್ಕಂತ ಅವನೆ
ತ್ ನೋಡದ
ಹ್ಮ ಹಾ
ಹ್ಮ ಆಗ ಬಂದ ಇವು ಬಂದ ಇ ಹದ ಹದ ಅಂತ ಜಾಡಕತ್ ಎ
ಏಯ ಇದೊಂದು ಕೇಳ್ಬೇಕಂತಿದ್ನಲ್ಲಿ ಯಾವವು್ದ ಬಾಟಮ್ ಅಪ್ ಹಿಪಿಗೆ ಅಲ್ಗುರಿ ಬರತಲ್ಲ ಅಲ್ಲಿ ಪರ್ಪಸ್ ಇನ್ಪುಟ್ ಔಟ್ಪುಟ್ ಎಲ್ಲ ನೋಡು ಅದು ಬರಿಬೇಕಾ
ಏ ನಾರ್ಮಲ್ ಬರ ಅದೆಲ್ಲ ಸೆಂಟೆನ್ಸ್ ಬರಿ ಹಾ ಈಗ ಇನ್ ಇನ್ಪುಟ್ ಹಿಂಗ ತಗೋತೀವಿ ಔಟ್ಪುಟ್ ಿಂಗ್ ಬರ್ದೈತೆ ಅಂತ ಬರಿ ಉಳ್ದ ಎಲ್ಲ ಮೇನ್ ಫಂಕ್ಷನ್ ತಗೋದೈತಿ ಒಂದ್ ಮೂೂರ ಅವಷ್ಟು ಬರಿ
ಹ್ಮ್ ಹ್ಮ್ ಹ್ಮ್ ಅದು ಓದನ್ಯ ಕಡೆ ಅದು ಪರ್ಪಸ್ ಒಂದು ನೋಡ್ಕೊಂಡ್ಲಾಗಿತ್ತು ಅದೊಂದು
ಏ ಮರನೇ ಮಾಡಿಲ್ ಏ ನೋಡಿಲ್ಲ ಮರನೇ ಮಾಡಿಲ್ ನೋಡ್ಕೋತ್ನ ಇವತ್ತು ಹೋಗಿ ಈಗ ಈಗ ಹೋಗ್ಯ ಅಂದ್ರ ಏಳಕ್ಕ ದಿನ ಹಾ ಮೂರನೇ ಮಾಡಲ್ ನೋಡ್ಕೊಂಡ ಹೌದು
ನಾನು ಈಗ ಮೂರನೇ ಮಾಡಲ್ ಈಗ ಮುಗಿಸ್ದೆ ಮುಗ
ಹ
ಮೂರನೇ ಮೊಡಲು ಕಂಪ್ಲೀಟ್ ಆಗ ಬಂತು
ಊಟ
ಊಟ ಆಾಗ ಆಯ್ತ ನಂದು ನಿಂದು
ಹಾಗೇತಿ ಏನ್ ತಂದು ಊಟಕ್ಕೆ
ಚಗನ್ ಸರ್
ಹಾ
ನಿಮದುು
ಅನ್ನ ಸರ ಎಲ್ಲಿ ಹೊರ್ಗ ಹೋಗಿಲ್ಲ ತಿನ್ನಾಕ
ಇಲ್ಲ ಅಲ್ಲಿ ಅಣ್ಣ ಐತ್ ತಗೊಂಡ್ ಬಂದಿದ. ಮನೆಯಿಂದ ಊಟ ಹಾ ಇವತ್ತು ಬಂದ.
ತಂದಿದ್ದ.
ಹಾ.
ಅನ್ಕೊಂಡನೀ ನಾ ಗೊತ್ತತ್ ನನಗೆ ನೀನು ತಿಂದು ಮತ್ತೆ ಏನ್ ತಿಂದಿ.
ಮತ್ತೆ ಚಿಕನು ಇದು ಚಿಕನ್ ಹೆಂತದಾ. ಅದು ತಂದೂರಿ ಅಷ್ಟೇ.
ಹಾ ಹ ಫುಲ್ ಜೋರ ಅದಿ ಬಿಡಪ್ಪಾ ರೂಮ್ ಗಿಮ್ ಮಾಡಿ.
ಗ ಮಸ್ತ್.
ಅರಾಮ್ ಎಕ್ಸಾಮ್ ಓದ್ಕೊತ ಎಕ್ಸಾಮ್ ಅವಂಗಂತ ನಿ ದೀಶೆಗೆ ಎಕ್ಸಾಮ್ ಚಿಂತಲ್ಲಾ.
ಹೌದಲೆ ಆರಾಮ ಅವನ.
ಹ ಹಿಂಗಾದ್ರು ಎರಡ್ ಎಣ್ಣೇ ಸಸರ ಬಿದ್ದ ಆರಾಮ್ ಇರ್ತಾನ ಅಂತಾನ ಇವ.
ಹೌದು.
ಈಗ ಆರಾಮ್ ಇರ್ತಾನ ನಾ ಎಲ್ಲಾರ ಹೋಗೋ ಟೈಮ್ದಾಗ. ಅಟ್ಟು ತ್ರಾಸ ಐತಿ ಹಾ ಹಾ. .
ಐಕ್ವೆಷ್ಟು ಎನ್ ಮೈನಸ್ ಒಂದು. ಚಾಯ ಎಲ್ಲ ಮಾಡುದಿಲ್ಲ.
ಚಾಗುಡಂಗಿಲ್ಲ.
ಆ ಹಾ. ಟು ಜೀರೋ ಹಾಗೇ ಮೊದ್ಲಿಂದಲೇ.
ಹಂಗ ಅಂದ್ರ. ಕುಡಿದಿಲ್ಲಂದ್ರೆ ಏದಕ್ಕ.
ನಂಗ ಅದೇಲ್ಲ ಇಷ್ಟ ಆಗುದಿಲ್ಲ ಚಾಯ್ ಎಲ್ಲಾ ಕುೂಡುದು.
ಹಾ ಉದಯ ಯಾರ್ ಕಡೆ. ಹ ಅಮ್ಯಾಕ್ ಹಾ. ಮತ್ತ ಏನ್ ಏ ಏನ್ ಕುಡಿತತಿ ಸ್ನಾಯಕ್ಸ್ ಏನ್ ತಿಂತಿ ಏನ್ ಹೊಟ್ಟ ಈಗ ಹೊಟಿ ಹಸಿತ್ ಏನ್ ಮಾಡ್ತತಿ.
ಹೊಟ್ಟೆ ಹಸಿದ್ರಲ್ಲ ಬ್ರೆಡ್ ಅದೇ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟದ ಅಷ್ಟೇ. ಜಾಮ್ ಹಾಕಿ ಎಂದೆ ಇದು ಎಂತ್ರ ಅಂತ್ರಾದು. ಮ ಮಧ್ಯ ಎಗ್ಗ ಇಟ್ಟಿ ಎರಡು ಬ್ರೆಡ್ಗೆ ಮಧ್ಯ ಅದೇ ತಿಂಡ್ಬಿಡಿಡು.
ಸ್ಯಾಂಡ್ವಿಚ್ ಎಗ್. ಸ್ಯಾಂಡವಿಚ್ ಹ ಎಗ್ ಸ್ಯಾಂಡ್ವಿಚ್ ಅಲಾ.
ಅಷ್ಟೇ ಹೊಸ ಆದ್ರೆ ಹ್ಮ್ ಮತ್ತ. ಎಂತ ಮಾಡ್ಕ ಆಗುದಿಲ್ಲ.
ಆ ಓದತ್ತ ಈಗ ನಾವ್ ತಿಂತರಂಗಿಲ್ಲ ನಾ ತಿನ್ಬೇಕ ಅನ್ಸತಿ ತಿನ್ನಕತಿವಂದ್ರ ತಿದ್ತಿನಿ. ತಿನ್ನಾಕ್ ಮೂಡ್ ಬರಾಂಗಿಲ್ಲ.
ಹೌದಲೆ ಹಾ ಹಂಗೆ ಆತದೆ ಸಾಯ ಒಥರ ಟೇಸ್ಟ್ ಒಂತರ ಆಗ್ತದ ಬಾಯಿಗೆನ.
ತಿಂದಲ್ ಟೈಮೆದಾಗ್ ಒಟ್ಟೆ ಆರಾಮ್ ತಿನ್ಬೇಕ ತಿನ್ಬೇಕಕ್ ಅನ್ಸೈತಿ. ನನಗ್ ಅನ್ಸತಿ ನೀ ಎಗ್ ತಿಂತನ ಅಂತಿಲ್ಲ ಏನ್ ತಿತ್ತ ಆರಾಮ್ ತಿತ್ತ ನನ್ ಅನಸ್ತೇತಿ. ಅದ ದಿನ ತಿನಾತ್ವಿವ ಅಂದ್ರೆ ಅಟ್ಟ ತಿನಕ ಆಗುದಿಲ್ಲ.
ನಂಗು ಹಂಗೆ ಆಯ್ತದೆ ಹ್ಮ್.
ಬೋರ್ ಆಗ್ತೀರಬೇಕ್ಲ ಬರಿ ಅನ್ನ ಸರ ಉಂಡುಂಡು ಹೌದಲ್ಲ.
ಅದು ಹೌದಲೆ.
ಅಡುಗೆ ಜಾಸ್ತಿ ಮನ್ಯಾಗ.
ಮೀನು.
ಬರೇ ಮೀನ.
ಹಾ ಆಲ್ಮೋಸ್ಟ್ ಹೆಚ್ಚಂದ್ರ ಮೀನಯ ತರಕಾರಿ ಸಾರು ಮಾಡತ. ಅಂದ್ರೆ ವಾರದಲ್ಲಿ ಒಂದು ಮೂರ ಇಲ್ಲ ನಾಕ ಸತಿ ಆದ್ರೂ ಮಿನಿಯ. ರೈಸು ಹಾ ರೈಸ್ ಮತ್ತೆಂತಿಲ್ಲ.
ಅದ ಅದ ರೈಸ್ ರೈಸ್ ಜೋಡಿನ ತಿಂತರಿಲ ಮೀನಾ. ಹ ಅಂದ್ರೆ ರೈಸ್ ತಿಂತೀರಿ ಒಟ ಅಂತು ನಿಂತು
ಹಾ ರೈಸ್ ಯಾವುವುವ ಅ್ದು ಇದ್ದೇ ಇರ್ತದೆ
ಕಮ್ಮ
ಎಂತಕ್ಕೆ ಚಪತೀಿನ
ಹಾ ನಂದು ರೊಟ್ಟಿ ಚಪಾತಿ ಎಲ್ಲ ರೊಟ್ಟಿ ಚಪಾತಿ ಚಪಾತಿ ವಾರದಾಗ ಒಂದು ಎರಡು
ಚಿಕನ್ ಸಾರಿ ಇರ್ಬೇಕು ಮಸ್ತ್ ಆತದೆ
ಹಾ ರೊಟಿ ಜೋಡಲ್ಲಾ ಸ ಮಾಸ್ತಕ್ಕ ಅದುಕ್ಕೂ ಅದು ಎನ್ಕಾಯಿ
ಹಾ ಬಂದು ದಖಾಯ ದ ಬು ಮಸ್ತತ ನೀ
ತಿಂದಿಯಾನನೆಲ್ಲ
ಹಾ ಅದ ಹೇಳ್ತೀನಿ ನಾನೇ
ಎಲ್ಲಿ ತಿಂದಿ ಎಲ್ಲಿ ಗೋವಾದಾಗ ಇದ ತಿಿಂದಿ ಕೊಂಕಣಾಗ ದಾಗಕೆಂದ
ಹ್ಮ್
ಆಯ್ತ ತಗೋ ಹತ್ ನಿಮಿಷ ಆಯತ್ತುು ಸಾಯಂಕಾಲ ಅಷ್ಟತನ್ ಮತ್ತತ್
ಹಾ ಹಾ ಹಾ ಹಾ
ಆಯ್ತಾಯ್ತು ಹ ಹ್ಮ